ಈ ಸಲ
ಸರ್ ನಿಮ್ದು ರೀ
ನಮ್ದು ಆಗ್ಯದ ನೋಡು ಪಾ
ಏನ್ ಮಾಡಕತ್ತೀರಿ ಸರ್
ಏನಿಲ್ಲ ಪಾ ಸ್ವಲ್ಪ ರಿಪೇರೆಸಷನ್ ನಡಿಸಿದ್ದ್ಯಾ ಸ್ವಲ್ಪ ಔಟ್ ಸೈಡ್ ಹೇಳಕೆ ಹೋಗ್ಬೇಕು ಬೋರಾಗ್ಯದ ಹಾ
ಏನ್ ಸರ್ ಸಂಡೆ ವಿಶೇಷ ಎಲ್ಲಿ ಹೋಗ್ಬೇಕ್ರಿ
ಸಂಡೇ ನಮ್ದ ಆಯ್ತಪ್ಪ ಮತ್ತೆ ವಿಶೇಷ
ಏನಿಲ್ಲ ಸರ್ ಒಂದು ವಿಷಯದ ಬಗ್ಗೆ ಮಾತಾಡ್ಬೇಕಿತ್ರಿ
ಹೇಳಪ್ಪ
ಸರ್ ಈಗ ಸರ್ಕಾರ ನೋಟಿಫಿಕೇಶನ್ ಹೊರಡಸದ ಸರ್ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಾಲ್ಫಾರಮ್ ಆಗಿದೆ ಸರ್ ಕಳೆದ ಎರಡು ಮೂರ್ ದಿನಗಳಿಂದ ಆನ್ಲೈನ್ ಅಪ್ಲೈ ಮಾಡ್ತೀವಲ್ಲಾ ಸರ್ ಟೋಟಲ್ಲಿ ಎಲ್ಲಾ ವೆಬ್ಸೈಟ್ ಅಲ್ಲಿ ಟೋಟಲ್ಲಿ ಬ್ಲಾಂಕ್ ಬರ್ತಿದೆ ಸರ್ ಆದ್ರೆ ಏನ್ ಪ್ರಾಬ್ಲಮ್ ಸರ್ ಅದು ಗೊತ್ತಾಗ್ತಾ ಇಲ್ಲ
ಸರ್ವರ್ ಡೌನ್ ಆಫ್ ಅದ ಅವ ಅವ ಅವ್ರೇ ಕೇಯಿದವ್ರೆ ಅವ್ರ ಕಡೆ ಪ್ರಾಬ್ಲಮ್ ಅದ ನಿಮ್ದ ಏನು ಸಮಸ್ಯೆ ಇಲ್ಲ
ಬಟ್ ಸರ್ ಅವರು ಲಾಸ್ಟ್ ಡೇಟ್ ಈಗ ಮಂತ್ ಎಂಡ್ ಲಾಸ್ಟ್ ಥ್ರೀ ಡೇ ಫೋರ್ ಡೇ ಸರ್ ಬಟ್ ಅದು ಮುಗೀತ್ ಅಂದ್ರೆ ಮುಂದ್ ನಾವು ಅಪ್ಲೈ ಮಾಡಕೂ ಆಗಲ್ಲ ಈಗ ಕಳೆದ ಎರಡು ದಿನಗಳಿಂದ ಈ ಇದು ಸರ್ವರ್ ಇಲ್ಲ ಇದಕ್ಕೆ ಯಾರ ಹೊಣೆಗಾರ
ನೇರವಾಗಿ ಕೆ ಇ ಬೋರ್ಡಿನವರೇ ಹೊಣೆಗಾರು ಅಪ್ಪ ಅವರು ಬಿಟ್ರ ಮತ್ಯಾರು
ಮತ್ತ ಮತ್ತೆ ಈ ಅಪ್ಲಿಕೇಶನ್ ಆಕಲಾರದೋರು ಹೆಂಗ ಮಾಡ್ಬೇಕು ಸರ್ ಈಗ
ಅದಕ್ಕ ಏನ್ ಮ ಡೇಟ್ ಅಫ ಪೋಸ್ಟ್ಪೆಂಡ್ ಮಾಡ್ರ ಮಾಡ್ತಾರಪ್ಪಾ ಪೋಸ್ಟ್ಪೆಂಡ್ ಆಯ್ತಾ ಪಾ ಅಂದ್ರೆ ಮುಂದೆ ಏನರ ಆ ಸ್ವಲ್ಪ ಕಾಲಾವಕಾಶ ಕೊಡ್ತಾರ ಕಾಲಾವಕಾಶ ಕೊಟ್ರಾಪ ಅಂತ ಅಂದ್ರ ಮುಂದ ಸರ್ವರ್ ಕ್ಲಿಯರ್ ಆಯ್ತಪಾ ಅಂತಂದ್ರೆ ಇದಾಗ್ತದ ಅಷ್ಟೊತ್ತನ ಸ್ವಲ್ಪ ನೀವೇನಾದ ಸರ್ವರ್ ಬರಲ್ಲಗ್ಯದ ಅದೇನ್ ಐದು ಹತ್ತು ನಿಮಿಷದ ಕೆಲಸ ಮುಗ್ದ ಹೋಗ್ತದ ಬಟ್ ನೀವು ಸೆಲೆಬಸ್ ಕವರ್ ಮಾಡ್ಕೋಬೇಕಪ್ಪ ಎಲ್ಲಾ ಯಾಕಂದ್ರೆ ಸೆಲಬಸ್ ಕವರ್ ಮಾಡಿದ್ರರಪ್ಪ ಅಂದ್ರೆ ಮುಂದೆ ನಿಮ್ಗೆ ಈಜಿ ಆಗ್ತದೆ ಇವತ್ತಿಲ್ಲ ನಾಳಗ ಅಪ್ಲಿಕೇಶನ್ ಏನ್ ತಗೋಬಹುದು ಬಟ್ ಓದದು
ಇಲ್ಲ ಓದದ್ ನಡದದ ಸರ್ ಅವ್ರು ಆಲ್ರೆಡಿ ಎಕ್ಸಾಮ್ ಡೇಟ್ ಕೂಡ ಅದರಲ್ಲೇ ಕೊಟ್ಟಿದ್ದಾರೆ ಸರ್ ಅಗಸ್ಟ್ ಮೂರ ಅಂತ ಬಟ್ ಇನ್ನು ಅಪ್ಲಿಕೇಶನ್ ಮಾಡ್ಬೋದು ಸರ್
ಮಾಡ್ತಾರ ಮಾಡ್ತಾರ ಡೇಟ್ ಪೋಸ್ಟಬೋನ್ನ್ ಮಾಡ್ತಾರ ಬಟ್ ನೀವ ಏನ್ ಮಾಡ್ರಿ ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡ್ಬೇಡ್ರಿ ಓದದ್ರ ಬಗ್ಗೆ ಜಾಸ್ತಿ ಗಮನ ಕೊಡ್ರಿ ಏನಪ್ಪ ಹೋದೋದು ಹಾ ಯಾಕಂದ್ರೆ ಸಿಲೆಬಸ್ ಜಾಸ್ತಿ ಅದ ನಿಮ್ಮದು ಸಿಲೆಬಸ್ ಕವರ್ ಮಾಡಕೊಡ್ರಿ ಮೆಂಟಲ್ ಎಬಲಿಟಿ ಜಾಸ್ತಿ ಪ್ರಾಕ್ಟೀಸ್ ಮಾಡ್ರಿ ಇಂಡಿಯನ್ ಕಾನ್ಸ್ಟ್ಯೂಷನ್ ಜಾಸ್ತಿ ಪ್ರಾಕ್ಟೀಸ್ ಮಾಡ್ರಿ ಹಿಸ್ಟ್ರಿ ಪ್ರಾಕ್ಟೀಸ್ ಮಾಡ್ರಿ ಇ ವಿ ಎಸ್ ಪ್ರಾಕ್ಟೀಸ್ ಮಾಡ್ರಿ ಏನಪ್ಪ ಜಿಯೋಗ್ರಾಫಿ ಫಿಜಿಕ್ಸ್ ಮ್ಯಾತ್ಸ್ ಮೆಂಟಲ್ ಎಬಿಲಿಟಿ ಏನ ಹಿಂಗೆಲ್ಲಾ ಬಾಳ ಅದಾವ್ ಜಿ ಕೆದ ಸಿಲೆಬಸ್ ಅಷ್ಟ್ ಹ್ಯಾವ ಸಿಲೆಬಸ್ ಅನ್ನ ನೀವು ಹ ಕಂಪ್ಲೀಟ್ ಮಾಡ್ಕೊಂಡು ಓದ್ಕೋಬೇಕಪ್ಪಾ ಅಂತಂದ್ರ ಇ ನಂದೆ ಟೈಮ್ ಬೇಕಾಗ್ತದೆ ಅದಕ್ಕೆ ಎಲ್ಲಾ ಚೆನ್ನಾಗ್ ಪ್ರಿಪ್ರೇಷನ್ ಮಾಡ್ರಿ ಫಸ್ಟ್ ಪ್ರಿಪರೇಷನ್ ಮಾಡ್ರಿ ಈಗ ಈಗ ಒಂದು ಪೋಸ್ಟ್ಲ್ಲಿ ನೂರಾರು ಪೋಸ್ಟ್ಗಳು ಹಾಗ ಏೋ ಡೈಲಿ ಡೈಲಿ ನೋಟಫಿಕೇಶನ್ ಆಗ್ತಾ ಹೋಗ್ತಾವ ಅದಕ್ಕ ಯಾವವುದೇ ಕಾರಣಕ್ಕ ಮೈಂಡ್ ಡ್ಟರ್ೆನ್ಸ್ಾಿ ಇದ್ರು ವೆಬ್ಸೈಟ್ ಅ ಹಂಗ ಬಿಸಿಿ ಇ್ರ ಅದು ಇ್ರ ಇದ್ರ ಬಗ್ಗೆ ತಲೆ ಕೆಡಸ್ಕೋಬಾರತಾರೆ ಜಾಸ್ತಿ
ಸರ್ ಯಾಕಂದ್ರೆ ಕಳೆದ ಮೂರು ವರ್ಷಗಳಿಂದ ಯಾವವುದೇ ನೋಟಿಫಿಕೇಶನ್ ಆಗಿಲ್ಲ ಅದರಲ್ಲಿ ಮತ್ತು ನೋಟಿಫಿಕೇಶನ್ ಆದ ನಂತರ ತರ ಹ ಈಗೆಲ್ಲ ಗೊಂದಲಗಳು ಉಂಟಾದ್ರೆ ನಮಗೆ ಓದಕ್ಕೆ ಆಸಕ್ತಿನೇ ಬರ್ತಾ ಇಲ್ಲ ಸರ್ ಯಾಕಂದ್ರೆ ಅಪ್ಲಿಕೇಶನ್ ತೋತಾ ಇಲ್ಲ ಅಂದ್ರೆ ಓದಿ ವ್ಯರ್ತಲ್ಲ ಸರ್ ಯಾಕಂದ್ರೆ ನಾವು ಇಷ್ಟು ಕಳೆದ ಎಷ್ಟು ವರ್ಷಗಳಿಂದ ನಾವು ಸಿದ್ಧತೆ ನಡೆಸ್ತಾ ಇದ್ದೀವಿ ತದನಂತರ ರ ಈಗ ಅಪ್ಲಿಕೇಶನ್ ತಗೊಳ್ತಾ ಇದ್ದಲ್ಲ ಅಂದ್ರೆ ನಮ್ಗೆ ಈ ಆಸಕ್ತಿ ಹೆಂಗ ಬರ್ಬೇಕು ಸರ್
ಇಲ್ಲ ಇಲ್ಲ ಆ ಟೈಪ್ ಏನಲ್ಲ ಒಂದ್ ವಿಷಯ ಕೇಳಿ ಯಾಕಂದ್ರೆ ಗೌರ್ಮೆಂಟ್ದ ಮೇಲೆ ಕೂಡ ಒತ್ತಡ ಇರ್ತದೆ ಹೊಸ ಗರ್ಮೆಟ್ ರಚನೆ ಆಗ್ಬೇಕು ಮಿನಿಸ್ಟರ್ ಖಾತೆ ಹಂಚಿಕೆ ಆಗ್ಬೇಕು ಅದು ಹಣಕಾಸಿನ ಅನುಮೋದನೆ ಬೇಕು ಹಣಕಾಸಿನ ಅನುಮೋದನೆ ಆಯ್ತಪ್ಪಾ ಅಂದ್ರೆ ಅಲ್ಲಿ ದುಡ್ಡಂದೆಲ್ಲ ಏನ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಅವ್ರು ಒಪ್ಪಿಗೆ ಕೊಡಬೇಕು ಒಪ್ಪಿಗೆ ಆದ ನರ ಜಾತಿವಾರ ಪೋಸ್ಟ್ ಅ ಡಿವೈಡ್ ಆಗ್ಬೇಕು ಜಾತಿ ಪೋಸ್ಟ್ ಡಿವೈಡ್ ಆದ ನಂತರ ಮತ್ತಲ್ಲಿ ಕೆಲವೊಬ್ಬರು ಸ್ಟೇ ಹೋಗ್ತಾರೆ ಗೌರ್ಮೆಂಟ್ಿಗೆ ನಮ್ ಜಾತಿವಾರ ಮೀಸಲಾತಿ ನಮ್ಮ ಸಿ ಲ್ಲ ಹೆಚ್ಚುವರಿ ಮಾಡ್ಬೇಕು ಹಿಂಗೆಲ್ಲ ನೂರೆ ಎಂಟು ಪ್ರೊಸೀಜರ್ ಇರ್ತಾವ ಬಟ್ ಅಲ್ಲಿ ತಾನ ಏನ್ ಮಾಡ್ಕೋಬೇಕು ಬುದ್ಧಿವಂತರಾಗಿ ಸಿಲೆಬಸ್ ಕವರ್ ಮಾಡ್ಕೋಬೇಕು
ಸರ್ ಇನ್ನಂದ್ರೆ ಇದು ಹಬ ಸರ್ಕಾರಿ ಇಲಾಖೆದು ಈಗ ನೋಟಿಫಿಕೇಶನ್ ಏನ ಬಿಡ್ತೇನ ಅಂತ ಹೇಳಿದ್ದಾರೆ ಸರ್ ಅಬಕಾರಿ ಇಲಾಖೆದ ಒಂದು ಮುಖ್ಯ ಪಾತ್ರ ಏನು ಸರ್ ಹೇಳ್ತಿೀರ್ ಸರ್
ಯಾಕಂದ್ರೆ ಇವಾಗ ನೋಡ್ರಿ ಒಂದೊಂದ ಡಿಪಾರ್ಟ್ಮೆಂಟ್ು ಒಂದೊಂದು ಕೆಲಸ ಕಾರ್ಯಗಳನ್ನ ನಿವಹಿಸ್ತಾರೆ ಅಕ ಇದ ಮಿನ್ಸ ಮದ್ಯಪಾನ ಇದು ಮಳೆಗೆ ಯಾಕಂದ್ರೆ ನಮ್ಮ ಸರ್ಕಾರ ನಡೆಸ ಅ್ರೆ ನೈಂಟಿ ಪರ್ಸೆಂಜ ಯಾವ್ದೂ ಪೆಂಡ್ ಆದ ಮ್ಯಾಪಾನದ ಮೇಲೆ ಡಿೆಂಡ್ ಆದ ಯಾಕೆ
ಹೌ ಸರ್ ಟ್ಯಾಕ್ಸ್ ಅಲ್ಲಿಂದ
ಟಕ್ಸ್ ಅದ್ರ ಮುಖಾಂತರ ಏನಾಗ್ತದೆ ಗೌರ್ಮೆಂಟ್ ಒಂದ್ ರೀತಿಿಯ
ಸರ್ ನಂದ ಒಂದು ಹೇಳೋದ ಏನಂದ್ರೆ ಸರ್ ಈಗ ಆಲ್ರೆಡಿ ನೀವು ಪೊಲೀಸ್ ಇಲಾಖೆಗೆ ಕೆಲವೊಂದು ಆದ್ಯತೆಗಳನ್ನು ಕೊಟ್ಟಿದ್ರ ಅಂದ್ರೆ ಇದೊಂದು ಮದ್ಯಪಾನ ಮತ್ತು ಕೆಲವೊಂದು ಚಟುವಟಿಕೆಗಳನ್ನು ಅವ್ರ ಹತೋಟಿಯಲ್ಲಿ ಯಾಕೆ ಕೊಡೋದಿಲ್ಲ ಸರ್
ಯಾರ ಹತೋಟಿಯಲ್ಲಿ
ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಇದು ಒಪ್ಪಸ್ಬಹುದಲ್ಲ ಸರ್ ಈ ಕಾರ್ಯಾಚರಣೆಗೆ
ಇಲ್ಲ ಇಲ್ಲ ಆ ಟೈಪ್ ಅಲ್ಲ ಅದ ಅದ ಅದಕ್ಕ ಅದಕ್ಕೊಂದು ಈಗ ಹಬ್ಬ ಕಾರ ಒಂದು ಸಂಸ್ಥೆ ಆಐ್ತ ಸಂಸ್ಥೆ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಅದ ಅಬಕಾರಿಗಳನ್ನ ಪರಿಶೀಲನೆ ಮಾಡೋದು ಅದಕ್ಕೂ ಒ ಡಿಪಾರ್ಟ್ಮೆಂಟ್ ಅದ ಅದಕ್ಕನು ಒಂದು ತಂಡ ಇದು ಒಂದು ನೇಮಕಾತಿ ಒಂದು ಸ್ಟೇಷನ್ ಅಂದ ಕೊಟ್ಟಿರ್ತಾರೆ ಇಲ್ಲಿ ಶಾಪುರದಲ್ಲ ಅಬಕಾರಿ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಬಸ್ ಸ್ಟ್ಯಾಂಡ್ ಹತ್ರ ಆಯ್ ನೋಡ್ರ ಅಬಕಾರಿ ಡಿಪಾರ್ಟ್ಮೆಂಟ್
ಹಾ ಸರ್ ಇದೆ ಸರ್ ಅಬಕಾರಿ ಆಫೀಸ್ ಇದೆ ಸರ್ ನೋಡಿದ್ದೀ ನಾನು
ಅದೇ ಅದ ಅಬಕಾರಿ ಡಿಪಾರ್ಟ್ಮೆಂಟ್ ಮ ಗು ಗುಪ್ ಇದು ಗುಪ್ತಚರ ಮಾಹಿತಿ ಅಂದ್ರೆ ಶಾಪೂರ್ ನಲ್ಲಿ ಡ್ರಗ್ ಅಫೀಮ ಗಾಂಜಾ ಮತ್ತೆ ಈ ರೀತಿ ಏನಾದ್ರು ಗುಪ್ತವಾಗಿ ಅಲ್ಲಿ ಸಪ್ಲೈ ಮಾಡ್ತಿದ್ರ ಅಂದ್ರೆ ಅಂಂತದ ಬಗ್ಗೆ ಪತ್ತೆ ಹಚ್ಚಿ
ಸರ್ ಒಬ್ಬ ಅಬಕಾರಿ ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕಂದ್ರೆ ಯಾವ ರೀತಿಯಲ್ಲಿ ಸ್ಟಡಿ ಮಾಡ್ಬೇಕು ಅದರ ಸಿಲೆಬಸ್ ಏನ್ ಸರ್ ನಿಮ್ ಪ್ರಕಾರ
ಕ್ಯಾಶುವಲ್ ಜಿ ಕೆ ಮಾತ್ರ ಕಾಮನ್ ಆಗಿ ಈ ಫಸ್ಟ್ ಪೇಪರ್ ಕ್ಯಾಶುವಲ್ ಓದ್ಬೇಕು ಸೆಕೆಂಡ್ ಪೇಪರ್ ಅಬಕಾರಿ ವಿಷಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಯಾವ ವಿಧಿಗಳು ಏನ್ ಹೇಳಕೊಡ್ತದೆ ಯಾವ ರೀತಿಯ ಕಾನೂನು ಬಾಹರವಾಗಿ ಮತ್ತೆ ಮಾರಾಟ ಮಾಡಿದ್ರೆ ಮತ್ತೆ ಎಂ ಆರ್ ಪಿಂತ ಹೆಚ್ಚಿನ ರೇಟ್ ಮಾರಿದ್ರೆ ಮತ್ತ ಲೈಸೆನ್ಸ್ ಎರ್ಲಾರ ಇದು ಮಾರಿದ್ರೆ ಅಕ್ರಮವಾಗಿ ನೈಟ್ ಹನ್ನೆರಡು ಗಂಟೆ ಆದ ಮೇಲ ಕೂಡ ನಡೆಸ್ತ ಇದ್ರೆ ಅ ಇಂಡಿಯನ್ ಕಾಸ್ಟಿಟ್ಯೂಷನ್ ಪ್ರಕಾರ ಯಾವ ರೀತಿ ಯಾವ ವ್ಯಕ್ತಿ ಶಿಕ್ಷ ಕೊಬೇಕು ಮತ್ತು ಲೈಸೆನ್ಸ್ ಅವನ ರದ್ದು ಯಾವ ರೀತಿ ಪಡಿಸ್ಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಆಗಿ ಸೆಕೆಂಡ್ ಪೇಪರ್ ಓದ್ಕೋಬೇಕು
ಹ ಸರ್ ಇನ್ನೊಂದು ನ ಏನ್ ಹೇಳ್ಬೇಕಂದ್ರೆ ಆಲ್ರೆಡಿ ಸರ್ಕಾರಗನುೂ ಗೊತ್ತಿದೆೆ ಮದ ಮದ್ಯಪಾನ ಹಾನಿಕಾರ ಎಂಬುದು ಬತ್ ಅದಕ್ಕೆ ಮಾರ್ಕೆಟ್ ಅಲ್ಲಿ ಮಾರೋದಕ್ಕೆ ಸರ್ಕಾರ ಯಾಕ ಆದ್ಯತೆ ಕೊಡ್ತಾದೆ ಸರ್
ಯಾಕಂದ್ರೆ ಇವತ್ತಿನ ದಿನ ನೋಡ್ರಿ ಈಗ ಗೌರ್ಮೆಂಟ್ ನಡಬೇಕಾದ್ರೆ ಅ್ರಲೆ ಡಿಪೆಂಡ್ ಅ ಒಂದ್ ವೇಳೆ ಮದ್ಯಪಾನ ಬಂದ ಮಾಡಿದೆ ಗೌಮಂ ಹೆಂಗ ನಸ್ ಗೌಮಂ ಎಂಪ್ಲಾಯ್ಮಂಟ್
ಸರ್ ಗೌರ್ಮೆಂಟ್ ನಡ್ಸಕ ಬಹಳಷ್ಟು ದಾರಿಗಳಿವ ಸರ್ ಕಂಡ ಕಂಡಪಟ್ಟಿ ಬೇರೆ ಬೇರೆ ಕಡೆಯಿಂದ ಅದಕ್ಕೆ ಟ್ಯಾಕ್ಸ್ ಬರುತ್ತೆ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ವಿಧಗಳಲ್ಲಿ ಟ್ಯಾಕ್ಸ್ ಬರುತ್ತೆ ಸರ್ ಗೌರ್ಮೆಂಟ್ಗೆ ಬಟ್ ಇದೇ ಮದ್ಯಪಾನದ ಮ್ಯಾಗೆ ಯಾಕಿ ಡಿಪೆಂಡ್ ಎಗಿದೆ ಸರ್
ಒಂದು ವಿಷಯ ಏನ್ ಆ ಆಗಿದಪ್ಪಾ ಅಂತಂದ್ರೆ ಮದ್ಯಪಾನ ಅಂತಂದ್ರೆ ಅತಿ ಹೆಚ್ಚಿನ ಲಾಭ ಕೊಡುವಂತ ಒಂದು ಅಬಕಾರಿ ಡಿಪಾರ್ಟ್ಮೆಂಟ್ ಅ ಅತಿ ಹೆಚ್ಚು ಯಾಕಂದ್ರೆ ಒಂದು ಲೈಸೆನ್ಸ್ ಅನ್ನ ಒಬ್ಬ ಒಬ್ಬ ಬೋನಿ ಲೈಸೆನ್ಸ್ ಕೊಡ್ಬೇಕಾದ್ರೆ ಸುಮಾರು ಹದಿನೈದರಿಂದ ಇಪ್ಪತ್ತು ಲಕ್ಷ ತನ ಲೈಸೆನ್ಸ್ ಅನ್ನ ಬಾಡಿಗೆ ಅಂದ್ರೆ ಲೈಸೆನ್ಸ್ಗ ಅಷ್ಟೇ ಮ ಹ ಅಲ್ಲಿ ಮಾರ್ತಕ್ಕಂತ ಮದ್ಯಪಾನಕ್ಕೆ ಏನ್ ಮಾಡ್ತ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಶುಲ್ಕ ಇ ಬರ್ತದೆ ಟ್ಯಾಕ್ಸ್ ಇರ್ತದೆ ಕಂಪನಿಿಗೆ ಟ್ಯಾಕ್ಸ್ ಬದೆ ಬಟ್ ನಾನಾ ರೀತಿಗಳಿಂದ ಗೌರ್ಮೆಂಟ್ ಬೇರೆ ಬೇರೆ ಯೋಜನೆಗಳನ್ನ ಆ ಹೊಸದನ ಯೋಜನೆಗಳನ್ನ ಹಾಕ್ಬೇಕಾದ್ರೆ ಏನ್ಬೇಕು ದುಡ್ ಬೇಕು ಯಾಕಂದ್ರ ಕೈಗಾರಿಕ ಕಂಪನಿನ್ನ ಸ್ಥಾಪನೆ ಮಾಡಬೇಕಂದ್ರ ನಮ ದುಡ್ಬೇಕ ಸರ್ಕಾರದತ್ರ ದುಡ್ ಬು ಈಗ ಒ ಗ ಕಂಪನಿ ಸ್ಥಾಪನೆ ಮಾಡಬೇಕಂದ್ರೆ ಸರ್ಕಾರ ಸಾಲದ ರೂಪದಲ್ಲಿ ಸರ್ಕಾರ ಸಾಲದ ರೂಪದಲ್ಲಿ ಹಣವನ್ನ ಅವ್ ನೀಬೇಕ ಬಟ್ ದುಡ್ಡ ಇಲ್ಲ ಅಂದ್ರಳ ಅವ್ರು ನೀಡೋದೇ ಕೈಗಾರಿಕಾ ಕಂಪನಿ ಸ್ಥಾಪನೆ ಮಾಡುವುದ
ಹೌದೌ ಸ ಹೌದು ಬಟ್ ಬೇರೆ ವಿಷಯದಲ್ಲಿ ನೋಡ್ಬೇಕಾದ್ರೆ ಸರ್ ನ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇ ಆಗಿರಬಹುದು ಹಾಗೆ ಐ ಟಿ ಬಿಟಿ ಇಂದ ಆಗಿರಬಹುದು ಹಲವಾರು ಕಡೆಯಿಂದ ಟ್ಯಾಕ್ಸ್ ಬರುತ್ತೆ ಸರ್ ಬಟ್ ಇದ್ರಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಯಾಕಿ ಸರ್
ಯಾಕಂದ್ರೆ ನಮ್ಮ ಸರ್ಕಾರ ಒಂದೇ ಯೋಜನೆ ಮಾಡತಲ್ಲ ದೈನಂದಿನ ಚಟುವಟಿಕೆಗಳಲ್ಲಿ ದೈನಂದಿನ ಒಂದು ಜೀವನ ಮಟ್ಟ ಏನಾಗ್ತ ಇದೆ ಅಂದ್ರೆ ಜನಸಂಖ್ಯೆ ಜಾಸ್ತಿ ಬೆಳೀತಾ ಹೋಗ್ತಾ ಇದೆ ಆ ಜನಿಸ ಜನಸಂಖ್ಯೆ ಜಾಸ್ತಿ ಬೆಳಿತಾ ಹೋದಂಗೆ ಹಲ್ಲ ಅಲ್ಲೇಏನ ಇದಾಗ್ತದೆ ಹೇಳಿ ಯಾಕಂದ್ರೆ ಅವ್ರಿಗೆ ಮೂಲಭತಾದ ಸೌಕರ್ಯಗಳು ಬೇಕತದೆ ಆಹಾರ ಧಾನ್ಯಗಳು ಬೇಕಾಗ್ತಾವ ಬಟ್ಟೆಗಳು ಬೇಕಾಗ್ತ್ ಮತ್ತೆ ಲೋನ್ಗಳು ಬೇಕಾಗ್ತಾವ ಈ ಈ ರೀತಿ ನಾನಾ ರೀತಿ ಅವಶ್ಯಕತೆಗಳು ಮಾತ್ರ ನೀಡಿದ ಮಾತ್ರ ಡೆವಲಪ್ಮೆಂಟ್ ಆಗೋುದಕ್ಕೆ ಸಾಧ್ಯವಾಗ್ತದು ಇಲ್ಲವಾ ಆದ್ರೆ ನಾವು ಒನ್ ಸೈಡ್ ಡೆವಲಪ್ಮೆಂಟ್ ಮಾಡ್ತೇವೆ ಅಂದ್ರ ಆಗೋದೇ ಇಲ್ಲ ಅದು
ಹೌದೌದು ಸರ್ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟು ಸರ್ ಇದು ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಿ ಸರ್ ನೀವು
ಅಂದ್ರೆ ಇಂಥವೆಲ್ಲ ಸೋಷಲ್ ಅಲ್ಲೇ ನಾನಾ ರೀತಿಯ ಅಂಶ ಗಳದಾವು ಬಟ್ ಮುಂದೊಂದ ದಿನ ಅದಕ್ಕೆ ಆಗಿರ್ತಕ್ಕಂಥ ಪ್ರತ್ಯೇಕವಾಗಿರ್ತಕ್ಕಂಥ ಸ್ಥಳ ಮಾಡ್ತಾರೆ ಇ ಸೌದಿಯದಲ್ಲಿ ಏನ್ ಮಾಡಿದಿದ್ದಾರೆ ಮದ್ಯಪಾನ ಸೇವನೆ ಮಾಡಲು ಪ್ರತ್ಯೇಕವಾಗಿರ್ತಕ್ಕಂಥವ
ಅಲ್ಲಿ ನಿಷೇಧ ಇದೆ ಸರ್ ನಿಷೇಧ ಇದೆ
ಇಲ್ಲ ಇಲ್ಲ ಇಲ್ಲ ಅಲ್ಲಿ ಕೆಲವೊಂದು ಪ್ರದೇಶದಲ್ಲಿ ಅಲ್ಲೇ ಮಾಡ್ಬಿಟ್ಟಿದ್ದಾರೆ ಯವಿ ಈ ವೈಶ ಹೋರಾಟಿಕೆ ಮತ್ತೆ ಮದ್ಯಪಾನ ಅಲ್ಲಿ ಅಲ್ಲಿ ಯಾರಾದ್ರೂ ಆ ರೀತಿ ಏನಾದ್ರು ಮಾಡ್ಬೇಕುಂದ್ರೆ ಅದು ಒಂದು ಪ್ರದೇಶ ಅದ ಆ ಪ್ರೇಶದಲ್ಲಿನೆ ಹೋಗ್ಬೇಕ ಬಟ್ ಪಬ್ಲಿಕ್ ಪ್ಲೇಸ್ಲ್ಲಿ ಯಾರು ಕೂಡ ಆ ರೀತಿ ಚವ್ ಟಿಕೆಗಳು ಮಾಡಂಗಿಲ್ಲ
ರೈಟ್ ರೈಟ್ ಅದಕ್ಕೆ ಆದಂತ ಒಂದು ಸ್ಥಳಗಳಲ್ಲಿ ಅಲ್ಲಿ ಮಾಡಿದಿದ್ದಾರೆ ಅಲ್ಲಿ ಅಷ್ಟೇ ಅದಕ್ಕೆ ಸೀಮಿತ ಹ
ಹೌದು ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಯಾವ್ ಟೈಪ್ ಅಂದ್ರೆ ಇಲ್ಲಿ ಟೋಟಲಿ ಪರ್ಮಿಷನ್ ಕೊಟ್ಟಿದ್ದಾರೆ ಯ ಕ್ಚುಲಿ ಅಂದ್ರೆ ಶಾಲೆ ಕಾಲೇಜುಗಳಲ್ಲಿ ಮತ ಆಸ್ಪತ್ರೆ ಆವರಣದಲ್ಲಿ ಮಧ್ಯ ಪಾನದ ಮಳಿಗೆಗಳನ್ನ ತೆರೆಯುವಂತಿಲ್ಲ ಬಟ್ ಈ ಸರ್ಕಾರ ಏನ್ ಮಾಡ್ತಿದ್ದಾರೆ ಅನ್ಯ ಅನ್ಯ ಮಾರ್ಗದ ಮುಖಾಂತರ ರಾಜಕಾರಣಿಗಳ ಒಂದು ಹಣಬಲ ತೋಳಬಲದಿಂದ ಏನ್ ಮಾಡ್ತಾ ಹೇಳಾರೆ ಅಂತಂದ್ರೆ ಅವರು ಲೈಸೆನ್ಸ್ ಅನ್ನು ತೆಗೆದುಕೊಂಡು ಅಕ್ರಮವಾಗಿ ಈ ರೀತಿ ಮಾಡ್ತಾರೆ ಬಟ್ ಅದು ಕಾನೂನಾತ್ಮಕವಾಗಿ ಬಾಹೀರ ಅದು
ಹೌ ಸ ಸರ್ ಇನ್ನೊಂದಸರ್ ಒಬ್ಬ ಸರ್ ಇನ್ನೊಂದು ಒಂದು ವಿಷಯದ ಬಗ್ಗೆ ಮಾತಾಡ್ಬೇಕಿತ್ತು ಒಬ್ಬ ಪಿಡಿಯೋ ಆಗ್ಬೇಕಂದ್ರೆ ಎಷ್ಟು ವರ್ಷ ಸತತ ಪ್ರಯತ್ನ ಇರಬೇಕು ಸರ್ ಮತ್ತೆ ಅದಕ್ಕೆ ತಕ್ಕಂತ ವಿಷಯವಾರು ಹೇಗೆ ನಾವು ಸ್ಟೆಡಿ ಮಾಡ್ಬೇಕು ಸರ್
ಈಗ ಫಸ್ಟ್ ಪೇಪರ್ ಎಲ್ಲ ಐ ಎಸ್ ಬರರಿ ಐ ಪಿ ಎಸ್ ಬರರಿ ಯಾವದೇ ಎಕ್ಸಾಮ್ ಬರರಿ ಫಸ್ಟ್ ಪೇಪರ್ ಮಾತ್ರ ಜಿ ಟಿ ಅದು ಕಂಪಲ್ಸ ಸರಿ ಅದು ಎಲ್ಲ ಸಬ್ಜೆಕ್ಟ್ ದ್ಬೋದು ಜಿ ಕೆದು ಜನಲ್ ನೆಜ್ ಪೇಪರ್ ಅಂತ ಕಂಪಲ್ಸರಿ ಇ ಯಾಕಂದ್ರೆ ಜನಲ್ ನಾಲೆಜ್ ಇದ್ರೆ ಓಕೆ ಸೆಕೆಂಡ್ ಪೇಪರ್ ಪಿ ಡಿ ಆಗ ಹಾಕ್ಬೇಕಂದ್ರೆ ರೂರಲ್ ಡೆವಲಪ್ಮೆಂಟ್ ಬಗ್ಗೆ ಜಾಸ್ತಿ ಓದ್ಬೇಕು ಗ್ರಾಮ ಪಂಚಾಯತಿ ಬಗ್ಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೆಂಟಿ ತ್ರೀ ದನ್ ಸೆಂಟಿ ಫೋರ್ ಆಕ್ಟ್ ಪ್ರಕಾರ ಗ್ರಾಮ ಪಂಚಾಯಿತಿ ತಾಕ ಪಂಾಯತಿ ಜಿಲ್ಲಾ ಪಂಚಾಯತಿ ಮುನ್ನೂರ ಇಪ್ಪತ್ತೊಂದು ಅಮೆಂಡ್ಮೆಂಟ್ ಗಳನ್ನು ಸ್ಟಡಿ ಮಾಡಬೇಕು ಮುನ್ನೂರ ಇಪ್ಪತ್ತೊಂದು ಪ್ರಕರಣಗಳನ್ನು ಗಟ್ಟಿ ಮಾಡಿದಾಗ ಇವಾಗ ನೋಡ್ರಿ ಒಂದು ಕಾಮನ್ ಆಗಿ ಒಂದು ಗ್ರಾಮ ಪಂಾಯಿಯನ್ನು ಸ್ಥಾಪನೆ ಮಾಡಬೇಕಾಗಿದ್ರೇನ್ ಬೇಕು ಐದು ಸಾವಿರದಿಂದ ಏಳು ಸಾವಿರ ಜನಸಂಖ್ಯೆಯನ್ನು ಹೊಂದಿ ರ್ತಕ್ಕಂತ ಪ್ರದೇಶದಲ್ಲಿ ಗ್ರಾಮ ಪಂಚಾಯತಿ ಸ್ಥಾಪನೆ ಮಾಡುದು ಈಗ ಈಗ ಒಂದು ತಾಲೂಕ ದಲ್ಲಿ ಒಂದು ತಾಲೂಕು ಪಂಚಾಯತಿಗಳನ್ನು ಸ್ಥಾಪನೆ ಮಾಡಬೇಕಾದ್ರೆ ಹದಿನೈರಿಂದ ಇ ಪ್ಪತ್ ಸಾವಿರ ಜನಸಂಖ್ಯೆ ಹೊಂದಿ ಪ್ರ ಇಲ್ಲಿ ತಾಲೂಕ ಪಂಚಾಯತ್ ಸ್ಥಾಪನೆ ಮಾಡಬಹುದು ಜಿಲ್ಲಾ ಪಂಾಯತಿ ಇಪ್ಪತ್ತರಿಂದ ಮೂವತ್ ಸಾವಿರ ಹೊಂದಿತ ಜನಸಖ್ಯೆ ಏ ಮಾಡಬಹುದು ಒಂದು ಜಿಲ್ಲಾಂಚಾಯತಿ ಸ್ಥಾಪನೆ ಮಾಡಬಹುದು ಬಟ್ ಹೀಗೆ ಟೋಟಲಿ ಮುನ್ನೂರ ಇಪ್ಪತ್ತೊಂದು ಪ್ರಕರಣಗಳು ಬರ್ತಾವು ಈಗ ಸ್ಥಳೀಯ ಸರ್ಕಾರಗಳು ಬರ್ ತವ ಮತ್ತೆ ಅಲ್ಲಿ ಕೆಲವು ಅಮೆಂಡ್ಮೆಂಟ್ ಅಲ್ಲಿ ಮತ್ತತ್ ಏನ್ ಮಾಡ್ತಾವ ಸಮಿತಿಗಳು ಬರ್ತಾವು ಯಾವ್ಯಾವ ಅಂದ್ರ ಬಲವಂತರ ಮೆಹ್ತಾ ಸಮತಿ ಸಿಂ್ವಿ ಸಮಿತಿ ಜೆ ವಿ ಕೆ ರಾವ್ ಸಮಿತಿ ಅಶೋಕ್ ಮೆಹ್ತಾ ಸಮಿತಿ ಈ ಎಲ್ಲಾ ಸಮಿತಿಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈತನ ಕಲೆ ಹಾಕ್ಬೇಕಾಗ್ತದೆ ನಾವು ಅಂದಾಗ ಮಾತ್ರ ನಾವ ಈ ಸೆಕಂಡ್ ಪೇರ್ ಏನ್ ಮಾಡಬಹುದು ಗ್ರಾಮ ಪಂಚಾಯತಿ ಸೆಕಂಡ್ ಪೇಪರ್ ಅನ್ನು ಆರಾಮ್ ಸೋವ್ ಮಾಡಬಹುದು ಇಲ್ಲವಾದ್ರೆ ಬಹಳಷ್ಟು ಕಠಿಣವಾಗ್ತದೆ ಅದು
ಹೌದು ಸರಿ ಸರ್ ನಾನ್ ನಿಮ್ಗೆ ಕಾಲ್ ಬ್ಯಾಕ್ ಮಾಡ್ತನೆ